ಹಲೋ
ಹಲೋ
ಲ ಯ ಹಲೋ
ಅರಾಮ ರಿ
ಹಲೋ
ಅಲೋ ಆರಾಮ ಇದಿಿ ಕೆಲಸತೈತಾ ರಿ
ಕಟ್ ಮಾಡಿದೆ ಅಂದಲ್ಲೆ
ಕೇಳಸ್್ದೇನ್ರಿ
ಹಲೋ ಹ ಕೇೇಳಸ್ದ್ಯಾಳ್ರ
ಆರಾಮ ಇದ್ರರಿ
ಹಲೋ ಹಲೋ ಮ ಸ ಅರಾಮ ನೀವು
ನಾನ್ ಆರಾಮ ಇದಿದ್ದೀನೀ ಹ್ಮ್
ಹ್ತ
ನಾನು ಅಲ್ದ ಳೆ ಹೊಡಕತೀನ ನೋಡ್ರಿ ಆಯ್ತ್ರಿ
ಆಯ್ತ್ರಿ ಹಓ ಅಂಟ್ರ ಅವ್ರಿ
ಲಿದ್ದರು
ನಾವ್ ಒದ ಹಾಕ್ ಕುಂಟ ಹೊಡಾ ಕುಂತೀವ್ರಿ
ಎಲಿಗೆ ಹೊಂಟ್ರಿ ಅಲ್ರಿ
ಅಲೋ ಕಾಲೇಜ್ ಹಕ್ರೀ
ಹೋಗಬೇಕು ರಿ ಸ್ವಲ್ಪ ತೋರಿಸಿಕೊಂಡು ಬರೋಣ ಬರಿ
ಹಾ ಬರ್ತೀನಿ ಇರಿ ಎಲ್ಲಿ ಇರ್ತಾರೀ
ಯಾಜ್ಜಿರಿ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಲ ರರಿ
ಹಾ ರೀ ಯಾರು ಗದ
ಆರಿ
ಚುಂಬವನ್ರಿ
ಹಲೋರಿ
ಕಟ್ಟಿರ ಕಟ್ಟಿರಿಲ್ ಸೊಗ ಕೆ ಮಾಡ ಮಾಡ್ರೆ
ಮೂರು
ನೀರ್ ಬುಟ ಅಂದ್ರ
ಹ್ಮ್ ರಿ ಬಟ್ಟಾರೀ ನಿಮ ಕಡಗ್ರಿ
ಸ್ವಲ್ಪ ಕೂತ್ಂಡರು ನೀವು
ಹಾ ರೀ ಆ ಚಕತವ್ರೀ ನಾಟ
ಹ ನನ್ ಅವ್ರೇ ಒಂ
ಆ ರಿ
ಅಜಕ್ ಬರ್ರಿ ನಾನ್ ಅಜಿಗೆ ಬರ್ಕೊಂಡ್ರಿ
ಆ ರಿ ರಿಬ್ಬರ್ರಿನ ನೀವನ
ಆಯ್ತ
ಹ್ಮ್ ಆಯ್ತ್ ರಿ ನಿಂಬುದ್ರಿ
ನಾ ಯಾಕ ಮಾಡ ಬೇಕು
ಮಾಡ್ಬೇಕ ರಿ
ಕಾಲೇಜ್ ಹೋಗ್ಬೇಕು ಏನ್
ನಮ ತಮ್ಮನ್ ಸ್ವಲ್ಪ್ ತೋರ್ಸಂಬರಕ್ ಒಟೊರಿ ಅವ್ನಂ ತೋರ್ಸಿ ಈ ಸ್ಕೂಲ್ ಗೆ ಹೋಗತನ್ ನಾನು
ಹಾ
ಹ್ಮ್
ಹ್ಮ್ ಹ್ಮ
ಕುಂತಿನ ರಿ
ಒಡೆತ
ಹಾ ರ ಕೆತ್ತನ್ ಊರ್ರ ಯಾಕ್ರಿ
ಹ್ಮ್ ರೀ ನಿಮ್ ಕಡೆ ಇ್ರರಿ
ಊರಿರ್ ನಾನ
ಆಯ್ತಾಯ್ತ
ಹಲೋ
ಯಾರೀ
ಓಹ ಒಂಟಿವ್ರಿ ನಾನು ಹೊಲ್ಕ
ಇನ ಮುಟಿಲಾರಿ
ಮುಟ್ಟಕ ಮುಟ್ಟೂರಿ
ಹ್ಮ್
ಆಯ್ತ್ರಿ ಏನ್ ಹೋಗಲ್ಡ್ರಿ
ಹುನ್ರಿ
ಹರೇ ಬಸ್ಸಿನಗ್
ಹರೀ ಆಯ್ತ್ರಿಗಳಿಗೆ ಹೊಡೆದು ಬರಕ್ಯತ್ನ್ರರಿ ಆರೀ ಹಾರೀ ಬಸ್ಸಿನಗ್ ಹೋತಿನ್ರಿ ಗಾಡಿ ತಕೊಂಡು
ಹಲೋ ಹಲೋ
ಏನ್ ರೀ ಆರಾಮ ಇದ್ರಿರಲ್ರಿ ಎಲ್ಲರೂನಮ್ಮ ಅಕ್ಕ ಆರಾಮಳರೀ
ಹಾ ರೀ
ಹ್ಮ್ ಹ್ಮ್
ಹಾ ಹರೀ ಹೆಂಗ್ ನೆಡ್ಡರಾಗಿ
ಏನಿಲ್ಲ ನೋಡ್ರಿ ಉಣ್ಣೊದು ಹೊಲ್ಕೋಗೋದ ಇವಾಗ್ ಬರಕಕತೀನಿ ಹೊಲದಿಂದ ಈವಾಗ ಬರಕ್ತನ್ರೀ ಹೋಗಬೇಕ್ರಿ ಮತ್ತೆ ಹ್ಮ ನೀವು ಈವಾಗ ನೋಡ್ರಿ
ಅತ್ತೆ ಅವ್ರ ಕಡಿ
ಅವ್ರ ಅತ್ತಿ ನಾಟ ಅವ್ರೀ ನಾಟರ್
ಸದಗತ್ತ ಹಾ ಕುಟಿ್ರೀ
ಬೇಗ ಕಾಯ್ತಿವರ್ರಷ್ಟ ಅದನ್ನ
ಆ ಅರೆ
ತೆಗಕಾಯ್ತಿೀವ ರೀ ಸದಿನ ಆಯ್ತ್ರಿೀ ನಿಂಬಪದ್ರಿ
ನನ್ ಮಾಡಕ್ ಕು ನಾವನ ಮಾಡಕ್ ಕುಂಂತೀವೋೊಂಡಿ
ಮಾಡ್ಕಾಯ್ತಿರಿರಿ ಆಯ್ತಾಯ್ತು ಆಯ್ತ್ರಿಿ ಹಂಗಾದ್ರ
ಹಾಂ ರೀ ಏನು ಲೇಬರ್ ಬಂದಾರ ಅಂತಲ್ಲರಿ
ಬಂದಾರ ರ
ಹ ಕಳಸ್ತ ರೋಡ್ಗೋಂದ ತನೆ
ಕಳಸ್ತ ತಗ್ರೀ ಯಾನ
ಹಾಗಗ ಅವ್ರ ನಂಬೂ ತಗಾವ
ಹುನ್ ರೀ
ಆಯ್ತ್ರಿ ನಾಳೆಗ್ ಕಳಸ್ತಾರ್ರಿ
ಕಳಸ್ತು ತವ್ರೀ ನೀ ಇನ್ನಂದಿಬ್ಬರು ಬ್ಯಾಕ್ ಬಾಗಿದ್ರಿ ಸ್ವಲ್ಪ ಇನ್ನೊಂದ ಇಬ್ರ ಕಳಸಿರ ನಮ್ದು ನಾಳಗ್ ಆದ್ರಿ ಬೇಕಾದ್ರ ಕಳಸ ಹುನ್ರಿ
ಹ ರೀ
ಹ್ಮ್ ಹ್ಮ ಸಾರ ಬೇಕಾಗಿಲ್ಲ ರೀ
ಆ ರೀ
ಬ್ಬರ್ನ್ ಬೇಕಾಯ್ರಿ
ಆಯತ ರಿ ಅಲ ಅಲೋ ಅಲೋ ಅಲೋ ನಡ್ಸ ಹೋದ್ಲೇನ್ರಿ ಹಲೋ ಹಲೋ ಎಳ್ ಸಾವರ